ಕೆಲ್ಸ್ತ ಆಯ್ತ ಬ್ರೋ
ಹಾಂ ಕೇಳಿಸ್ತಿದ್ದೆ ಬ್ರೋ ನಿಮಗೆ
ಹ ಕೆೇಳ್ಸ ಆಯ್ತ್ ಬ್ರೋ
ಹ ನೋಡು ಏನ್ ಮಾಡ್ತಾ ಇದ್ರಿ
ಮತ್ತೆ ಏನಿಲ್ಲ ಹಿಂಗೆ ಕೂತಿದ್ದೆ
ಹಾಂ ಬ್ರೋ ಏನು ಕೆಲಸ ಬ್ರೋ ನಿಮ್ದು
ಬ್ರೂ ಏನಿಲ್ಲ ಬ್ರೋ ತರಕಾರಿ ತಗೊಂಡ ಹೋಗೋದು ಮಾರ್ಕೆಟ್ಗೆ ಹಾಕೋದು
ಹಾ ಹಾ ಹಾ
ಇದೇ ಬ್ರೋ
ಹ್ಮ್ ಹ್ಮ್ ಮತ್ತೆಬ್ರೋ ಹೆಂಗಿದೆ ಬ್ರೋ ನಿಮ್ಗೆ ನಿಮ್ಮ ಕಡೆ ಎಲ್ಲ ಮಾರ್ಕೆಟಿಂಗ್
ಬ್ರೋ ಪರವಾಗಿಲ್ಲ ಬ್ರೋ ಅಷ್ಟು ಕಷ್ಟಯ
ಅಷ್ಟು ಕಷ್ಟನಬ ಬ್ರೋ ಎಷ್ಟೊಂದು ಸ್ಟಾರ್ಟ ಆಗುತ್ತೆ ಬಾರೋ ಮತ್ತೆ
ಬ್ರೋ ನಮ್ಮಲ್ಲಿ ಮೂರ್ ಗಂಟೆಗೆ ಸ್ಟಾರ್ ಆಗತ್ತೆ ಬ್ರೋ ಮಾರ್ಕೆಟ್ ತರಕಾರಿ ಮಾರ್ಕೆಟ್
ತರಕಾರಿ ಮಾರ್ಕೆಟ್ ಮೂರು ಗಂಟೆನ ಬ್ರೋ
ರಾತ್ರಿ ಮೂರು ಗಂಟೆಗೇ ಶುರುವಾಗುತ್ತೆ ಬ್ರೋ
ಹಾ ಹೂವಿಂದು ಅದೆಲ್ಲ ಬ್ರೋ
ಅದು ಅಂದ್ರೆ ರಾತ್ರಿ ಎರಡು ಗಂಟೆಗೆ ಶುರು ಆಗುತ್ತೆ ಹೂವಿನ್ದು
ಹೂವಿನ ಅಂದು
ಹೂವಿಂದು ರಾತ್ರಿ ಎರಡ್ ಗಂಟೆಗೆ ಶುರು ಆಗುತ್ತೆ ತರಕಾರಿ ಅದು ಇದು ಆದ್ರೆ ಮೂರ್ ಗಂಟೆ ನಾಕಕ್ ಗಂಟೆಗೆ ಶುರು ಆಗುತ್ತೆಬ್ಬರು
ಹಾ ಹಾ ಹಾ ಹ್ಮ್
ಇಲ್ಲಬ್ರು ಫಸ್ಟ್ಗೆಲ್ಲಾ ಹೂವಿಂದು ತರಕದೆಲ್ಲಾ ಅಗ್ಲೇ ಆಕ್ತಿತ್ತು
ಹ್ಮ್
ಈ ಕರೋನ ಸ್ಟಾರ್ಟ್ ಆಯ್ತಲ್ಲ
ಹಾ ಹಾ ಹಾ
ಪರ ಸ್ಟ್ರೆ ರಾತ್ರಿ ಎರಡ್ ಗಂಟೆ ಮೂ ಗಂಟೆಗೆ ಅಕ್ಷಿಣ ಇಟ್ಕೊಂಡ್ಬ ಬಿಡ್ತಾ ಇದ್ರು
ಹ್ಮ ಹ್ಮ
ಜನ ಜಾಸ್ತಿ ಸೇರ್ತಾರೆ ಅಗ್ಲೊತ್ತು ಆದ್ರೆ ಅಂತ
ಆ ಹಾ
ಈಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊ ಬಂದ್ಬಿಟ್ಟ ಅವ್ರ ಬ್ರೋ
ಹ ಹಾ ಇಲ್ಲ ಬ್ರೋ ನಮ್ ಸೈಡು ಅದೇ ತರ ಬ್ರೋ ಮಾರ್ನಿಂಗ್ ಈಗ ಮಾಮೂಲಿ ತರಕಾರಿ ಮಾರ್ಕ ಕಿಕೆಟ್ ಎಲ್ಲ ಅಂದ್ರೆ ಒಬ್ರು ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ
ಹ್ಮ್
ಆ ತರಕಾರಿ ಮಾರ್ಕೆಟ್ ಇಂದ ಹೂವಿ ಮಾರ್ಕೆಟ್ಗಬ್ರು ನಮ್ಮ್ ಊರಲ್ಲಿ ಬಾಳ ದೂರ ಇದೆ
ಹ ಹಾ
ಹ ದೂರ ಇರೋದ್ರಿಂದ ಏನಾಗುತ್ತೆ ಇದು ತರಕಾರಿ ಮಾರ್ಕೆಟ್ ಎಲ್ಲಾ ಮುಗಸ್ಕೊಂಡ್ ಹಂಗೆ ಡೈರೆಕ್ಟ್ ಹೂ. ತಗೊಂಡ ಹೋಗ್ಬಿಡ್ತಾರೆ ಅಂತ ಹೇಳಿದರು ಅದೊಂದು ಆರು ಗಂಟೆಗೆ ಸ್ಟಾರ್ಟ ಮಾಡ್ತಾರೆ.
ಹಾ
ಆದ್ರೂ ಪಕ್ಕನೇ ಇದು ದನದ ಮಾರ್ಕೆಟ್ ಇದ ಬ್ರೋ ಅಂದ್ರೆ ವಷ್ಟು ಒಂದೇ ದಿನಾ ನಡೆಯುತ್ತೆ ಬ್ರೋ ಅಲ್ಲಿ.
ಹ ಹಾ
ಹಂಗಾಗಿ ಅದೊಂದ್ಸಲ ಬೆನಿಫಿಟ್ ಬ್ರೋ ಚೆನ್ನಾಗಿದೆ.
ಹಾ
ಹ ಹಂಗಾಆಗ್ಬಿಟ್ಟು ನಾವು ಬ್ರೋ ತರಕಾರಿ ಮಾರ್ಕೆಟ್ ಅಲ್ಲಿ ಏನ ಇಲ್ಲಾ ಬ್ರೋ. ಈಗ ರೈತರು ಬೆಳಕ ಬಂದಿರ್ತಾರೆ ಬ್ರೋ ತರಕಾರಿನ.
ಹೌದು ಬ್ರೋ
ಹಾ ಅದನ್ನ ಬೇಗ ಹೋಗಿ ಅದನ್ನ ಪರ್ಚೇಸ್ ಮಾಡೋದು.
ಹಾ
ಅದರಿಂದ ಒಂದ್ ಸ್ವಲ್ಪ ಕಮಿಷನ್ ದುಡ್ಡು ತಗೊಬಿಟ್ಟು ಅದನ್ನ ಬೇರೆಯವ್ರಿಗೆ ಹಂಗೆ ಸೇಲ್ ಮಾಡೋದು ಬ್ರೋ ಅಲ್ಲೇ.
ಹೌದು ಬ್ರೋ.
ಹಾ ಬ್ರೋ ಈ ತರಾ ಕೆಲ್ಸ ಮಾಡ್ತಿದ್ವಿ ಬ್ರೋ. ಹ ಅದ್ರಾಗೂ ಹ ಅದ್ರಾಗೂ ಏನು ಉಳ್ ಏನು ಉಳಿಯಲ್ಲಾ ಬ್ರೋ ಒಂದ ತಿಂಗಳಿಗೆ ಒಂದ. ಅಲ್ಲ ಒಂದ ದಿನಕ್ಕೆ ಒಂದು ಮುನ್ನೂರ ನಾನ್ನೂರು ರೂಪಾಯಿ ಉಳಿತೇತಿ ಹೆಚ್ಚು ಬ್ರೋ.
ಬ್ರೋ ಇಲ್ಲಾ ಬ್ರೋ ನೀವ ಅದು ಇದು ಮಾಡ್ಬೇಕ ಬ್ರೋ.
ಅಲ್ಲ ಬ್ರೋ ಮತ್ತ ಇನ್ನೇನ್ ಜೀವನಕ್ ಅದು ಇದು ಮಾಡ್ಲಿದ್ರ ಆಗ್ಬೇಕಲ್ಲ ಬ್ರೋ.
ಹೂ ಬ್ರೋ ಅದೊಂದೇ ನಮ್ಕೊಬಾರ್ದ ನೀವ್ ಅದು ಇದು ಮಾಡ್ತಾ ಇರ್ಬೇಕು ಬ್ರೋ.
ಹೂ ಬ್ರೋ ಮತ್ತೆ ಬೇ ಒಂದ್ ಕೆಲಸ ಅಲ್ಲ ಅಂದ್ರೆ ಇನ್ನೊಂದ್ ಕೆಲಸ ಮಾಡ್ಲೇ ಬೆಕು ಬ್ರೋ ಹಂಗಾದ್ರೆ ಜಿವನಾ ನಡ್ಸಕ್. ಕಾಗದು
ಹೌದು ಬ್ರೋ ಇಲ್ಲಾಂದ್ರೆ ಕಷ್ಟಾ ಜೀವನ ನಡ್ಸಕ್ಕ ಆಗಲ್ಲಾ.
ಜೀವನಾ ಬಾರಿ ಕಷ್ಟ ಬ್ರೋ ಮುಂದೆ ಮದುವೆ. ಅದು ಬೇರೆ ಆದ್ರೆ ಹೆಂಡ್ರು ಮಕ್ಳು ಬೇರೆ ಇಲ್ಲಾ.
ಅವಾಗ ಹೆಂಡ್ರು ಮಕ್ಕಳು ಈಗಿರೋರು ಈಗಿರೋರು.
ಹಾ
ಹ
ಅಲ್ಲ ಬ್ರೋ ಈಗನು ಮದುವೆ ಆಗಿಲ್ಲಾ ಅವರು ಮುಂದೆ ಆಮ್ಯಾಗಿನ. ಸಂಸಾರದು ಅದೆಲ್ಲ ಚಿಂತೆ ಬರುತ್ತಲ್ಲ ಬ್ರೋ.
ಹೌದು ಬ್ರೋ ಚಿಂತೆ ಹತ್ಕೊಂಬಿಡತಾಗ. ಈಗೇನ ಇಲ್ಲ ಚಿಂತೆ ಏನ ಇಲ್ಲ ಬ್ರೋ.
ಈಗ ಏನು ಚಿಂತೆ ಇಲ್ಲಾ ಬ್ರೋ ಅ ಆರಾಮಾಗಿ ಒಂದ ತಿಂಗ್ಳಿಗೆ ಒಂದ್ ಇಪ್ಪತ್ತು ಸಾವಿರ ಏನೋ ಮಾಡ್ತೇನಿ ಬ್ರೋ. ಅದ್ರಾಗೆ ಒಂದ ಹುಚ್ಚ. ಹತ್ತಸಾವಿರ ಸೇವಿಂಗ್ಸ್ ಮಾಡ್ಬಿಟ್ಟು ಇನ್ನು ಹತ್ತು ಸಾವರ ಮನೆ ಖರ್ಚು ನಮ್ಮ ಖರ್ಚು ಅ್ಕಂತ ಹೋಗಬೇಕು ಬ್ರೋ ಅಷ್ಟೇ.
ಹೌದು ಬ್ರೋ ಮನೆ ಖರ್ಚು ಬ ಬಮಂಡ್ ದುಡ್ಲು ಬರ್ತೆ ಸ ಬ್ರೋ.
ಏನ ಬ್ರೋ ಅದೇನೋ ವರ್ಡ್ ಹೇಳಿದ್ರಲ್ಲ ಅದು ವರ್ಡ್ ಅರ್ಥಾ ಆಗ್ಲಿಲ್ಲಾ.
ಬ್ರಹ್ಮಾಂಡ್ ದುಡ್ಡ್ ಆಗತ್ತೆ ಬ್ರೋ ಖರ್ಚು ಅದು ಇದು ಅಂದ್ರೆ.
ಹಾ ಹಾ ಜಾಸ್ತಿ ಆಗುತ್ತೆ ಬ್ರೋ. ನಿ ಮತ್ತೆ ಹಾಸ್ಪಿಟಲ್ಲ ಖರ್ಚು ಅದು ಇದು ಅಂದ್ರೆ. ಹಾಸ್ಪಿಟಲ್ ಖರ್ಚು ಬೇರೆಗುತ್ತೆ.
ಹುನ್ ಬ್ರೋ ಹಾಸ್ಪಿಟ್ಲ್ ಖರ್ಚು ಅದು ಇದು ಬರುತ್ತೆ ಬ್ರೋ
ಹಾ
ಅದು ಇದು ಬಾಳ ದುಡ್ಡು ಬರ್ತ ಬ್ರೋ ಆಗಾ.
ಹಾಂಗ್ರೋ
ಇನ್ನೇನ್ ಬ್ರೋ
ಮತ್ತೆ ಬ್ರೋ ನಿಮ್ಗೆಲ್ಲ ಯಾವ ತರ ಕೆಲ್ಸ.
ಏನಿಲ್ಲ ಬ್ರೋ ಅಂತ ಏನಲ್ ಇಲ್ಲ ಎಂತ ಕೆಲ್ಸ ಇಲ್ ಯಾವ್ ಆಳಬ್ರೆಲ್ಲ ಸುಮ್ಗೆ ಆಗವ್ರೆ.
ಹಾ
ಈಗ ಹೊಸುಬ್ರು ಏನ್ ಮಾಡ್ತಾರೆ. ಇಷ್ಟ ಇದ್ರೆ ಮಾಡ್ರಿ ಕಷ್ಟ ಆದ್ರೆ ಮಲ್ಗರಿ ಅಂತಾರೆ.
ಹ ಹ್ಮ್ ಹಂಗೆ
ಹ್ಮ ಬ್ರೋ ಏನ್ ಮಾಡೋದು ನಾವು ತರಕಾರಿ ತಗೊಂಡೋಗಿ ಮಾರ್ಕೆಟ್ಗಾಕ್ ಬರ್ತವಿ ಬಂದ್ವಿ.
ಹ್ಮ್ ಹ್ಮ್
ಏನೊ ಬ್ರೋ ಅದುನು ಎಲ್ಲಾ ರೇಟ್ ಚೂರು ಡೌನ್ ಆಗ್ಬಿಟ್ಟೈತೆ.
ಹ ಹ್ಮ
ಏನ್ ಮಾಡಕ್ಕೋ ಏನು ಸಿಗಲ್ಲ ಬ್ರೋ ತರಕಾರಿ ತಗೊಂಡೋದ್ರಿ ಮಾರ್ಕೆಟ್ಗೆ.
ಏನು ಸಿಗಲ್ವ ಬ್ರೋ.
ಏನ್ ಸಿಗಲ್ಲ ಬ್ರೋ
ಹ್ಮ್ ಏನ್ ಮಾಡಕ್ ಆಗುತ್ತೆ ಬ್ರೋ ಅಷ್ಟಕ್ಕೊಂದಂತು ನಾವು ಹಳ್ಳಿಯಲ್ಲಿ ಇಲ್ಲಿ ಮಾರಕ್ ಆಗಲ್ಲ. ಅದೊಂದೇ ಬ್ರೋ ಮತ್ತ್ ನಮಿಗ್ ಇರೋದು.
ಏನ್ ಮಾಡ್ತೀರಾ ಏನಂಗ ಕಷ್ಟ ಬಿದ್ದ ಯಾವ್ದನ್ ಮಾಡ್ತಾ ಇರೋದ್ ಅಷ್ಟೇ ಬಿಡಿ ಬ್ರೋ
ಹ್ಮ್
ದೇವ್ರು ದೊಡ್ಡವ್ನು ಮೇಲರ್ತಾನ್ ನೋಡ್ತಿರ್ತಾನೆ.
ಹ್ಮ್ ಅದನ್ ನಂಬೇಕಷ್ಟೆ ಬ್ರೋ
ಹ ದೇವ್ರ್ ಅನ್ನೋನು ದೊಡ್ಡೋನ್ ಅಲ್ಲ
ಹ್ಮ್
ಅದ್ರ ನಂಬಿ ಸುಮ್ ಆಗದ ಅಷ್ಟೆ ಬ್ರೋ
ಹ್ಮ್ ಅದು ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲಲ್ಲ ಬ್ರೋ ಮತ್ತ್ ನಮ್ ಕೈಯಲ್ಲಿ ಏನು ಇಲ್ಲ.
ಬ್ರೋ ಇನ್ನ ಅದು ಇದು ಕೆಲ್ಸ ಮಾಡ್ಬೇಕು ಸುಮ್ಗೆ ಆಗ್ಬೇಕಷ್ಟೇ.
ಅಷ್ಟೆ ಬಿಡಿ ಬ್ರೋ ಮತ್ತೆ
ಆ ಇದುಂನೊಂದೆ ನಂಬ್ಕೋಬಾರ್ದು ಅದು ಇದು ಕೆಲ್ಸ ಮಾಡ್ತಾ ಇರ್ಬೇಕಷ್ಟೇ.
ಹಾ ಬ್ರೋ
ಇನ್ನೇನ್ ಬ್ರೋ ಬ್ರೋ ತೋಟದಲ್ಲಿ ನೀವೇನ್ ಹಾಕಿರ ಬ್ರೊ.
ಬ್ರೋ ನಾವು ತೋಟದಲ್ಲಿ ಈಗ ರೀಸೆಂಟ್ ಅಲ್ಲಿ ಇದನ್ನ ಹಾಕಿದೀವಿ ಇದು ಬರುತ್ತಲ್ಲ ಬ್ರೋ
ಇದು
ನಮ್ಗದ್ ನೇಮ್ ಬರ್ತಿಲ್ಲ ತಡಿ ಬ್ರೋ. ಅಂದ್ರೆ ನಮ್ಮ್ ಅಪ್ಪಾಜಿಯವರು ನೋಡ್ಕೊಂತಾರೆ ಬ್ರೋ ಜಾಸ್ತಿ ಹೊಲದ್ ಕಡೆ ಎಲ್ಲ.
ಇದು ಅದು ಯಾವ್ದ್ ನೋಡ್ಕೊಂತಾರೆ ಬ್ರೋ
ಹಂಗಲ್ಲ ಬ್ರೋ ಹಾ ಇದು ಬರು ಆ ಇದು ಗುರು ಅಲ್ಲ ಬ್ರೋ ಬಟನ್ ಗುಲಾಬಿ ಬರುತ್ತಲಾ
ಆ ಹಾ ಹಾ
ಅದ್ರಲ್ಲಿ ರೆಡ್ ಕಲರ್ ಬಿಟ್ಟು ಬೇರೆ ಕಲರ್ ಕಲರ್ ಬರ್ತಾವಲ್ಲ ಬ್ರೋ.
ಹೌದು ಬಡಿ ಬ್ರೋ
ಹಾ ಅದನ್ನ ಒಂದಂದು ಒಂದ ಒಂದ್ ಕಾಲ್ ಎಕರೆ ಅದನ್ನ ಹಾಕಿದೀವಿ
ಹಾ
ಆಮ್ಯೇಕಿಂದ ಒಂದ್ರ್ಧ ಎಕ್ರ ಮೆಣಸಿ ಗಿಡ ಹಾಕಿದೀವಿ ಇಬ್ಬ್ರು
ಹಾ
ಅದು ನಮ್ದ್ ನಮ್ಮ್ ಊರ್ ನಿಯರ್ ಬಂದ್ಬಿಟ್ಟು ಒಂದ ಗುರು ಗುರುವಾರ ಚಿಂತೆ ಆಗುತ್ತೆ ಅದ ಮೆಣಸಿನ ಎಲ್ಲ ಕೂಲರ್ ಹತ್ರ ಅರಿಸಸ್ಬಿಟ್ಟು ಅದನ್ನ ಚೀರ್ಗ್ ತುಂಬ್ಬಿಟ್ಟುಬ್ರು ನಮ್ದೇ ಆಟೋ ಇದೆ
ಹಾ
ಅದನ್ನ ಮಾರ್ಕೆಟ್ಟಿಗೆ ಹಾಕ್ಬೇಕು
ಹಾಂ
ಆಮ್ಯೇಕಿಂತ ಇನ್ನೆನ ಗುರು ಒಂದು ವಾರ ವಾರ ಗುಲಾಬಿ ಹರಿಲೇಬೇಕು
ಹ ವಾರಲ್ಲ ಬ್ರು ದಿನ ಬಿಟ್ಟು ದಿನಾ ದಿನಾ ಬಿಟ್ಟು ದಿನಾ
ಇಲ್ಲ ಬ್ರೋ ನಮ್ಮ್ ಸೈಡ್ ವಾರ ಕುಂತ ಅಷ್ಟೇ ಬೋರ ಹರಿಯೋದು
ಹ ಹಾ
ಅವ್ ದಿನಾ ಬಿಟ್ಟ ದಿನಾರ ಕಡಿಮೆ ಸಿಗ್ತಾವದು ದಿನ ಬಿ ದಿನಾ ಕಡಿಮೆ ಸಿಕ್ತವ್ರ ಅಷ್ಟು ಮಾಡಲ್ಲ ಬ್ರೋ ಅಂದ್ರೆ ದಿನ ಬಿಟ್ಟ ದಿನಾರ್ರೆ ರೇಟ್ ಜಾಸ್ತಿ ಇದು ಬೇಕಾದ್ರೆ ಒಂದ್ ಐದತ್ತುಾಯ ತಪ್ಪ ಕಡಿಮೆ ಆಗ್ಲಿ ಅಂದ್ಬಿಟ್ಟು ವಾರ ವಾರ ಹರಿತೀವಿ ಬ್ರೋ ಅದನ್ನು ಮಾರ್ಕೆಟಗ್ ಹಾಕ್ಬೇಕು ಹಂಗೆ ಬ್ರೋರು ಅದಕ್ ನೀರ್ ಬಿಡೋದು ಔಷಧಿ ಹೊಡಿಯೋದು ಅದ್ರಲ್ಲಿ ಕಳೆ ಕೀಳದು ಕೆಲ್ಸ ಇದ್ದಾವ ಎಲ್ಲವಲ ಬ್ರೋ ಅವರು ಹ್ಮ್ ನಿಮ್ದು ಬ್ರೋ ಏನಿಲ್ಲ ಬ್ರು ಮತ್ತೆ ಹಾ
ಇಲ್ಲಬ್ರು ಅದು ಇದು ಕೆಲ್ಸ ಮಾಡುದು ಸುಮ್ಮನೆ ಆಗೋದ ಬ್ರು
ಹಾ ಬ್ರೋ ಅದು ಇದು ಅಂದ್ರೆ ಏನ್ ಕೆಲ್ಸ ಬ್ರೋ
ಅಂದ್ರೆ ಟೊಮೊಟೊ
ಹಾ
ಒಂದು ಚೂರು ರೋಜು
ಹಾ
ಅವ್ರು ನೋಡ್ಕೊಳ್ಳದು ಕೆಲ್ಸದವರ ಬರ್ತಾರೆ
ಹಾ
ಕೆಲ್ಸದ್ರ ಹತ್ರ ನೋಡ್ಕೊದು ಇಲ್ಲಾಂದ್ರೆ ಸುಮ್ಗೆ ಇರೋದು ಬ್ರೋ
ಹಾ ಹ್ಮ್ ಹ್ಮ್ ಅಂದ್ರೆ ಬ್ರೋ ನೀವ ಎಲ್ಲಾರನುೂ ಕೆಲ್ಸಾರ್ ಕೂಡೆ ಮಾಡಿಸ್ತೀರ ಬ್ರು ನೀವೇನು ಔಷಧಿ ಗೆಸದೀಯಿ ಹೋಡೆದುನು ಮಾಡಲ್ಲಲ್ಬಬ್ರು
ಇಲ್ಲ ಬ್ರೋರು ನಾವ್ ಹೋದ್ರೆ ನಾವೇ ಮಾಡ್ತೀವಿ
ಹಾ
ಈ ಕೆಲ್ಸ ನಾವ್ ಯಾರ ಇಲ್ಲಾ ಅಂದ್ರೀ ಕೆಲ್ಸದೋರ್ನ ಕರ್ಸ್ತೇವ ಬ್ರೋ
ಅಬ್ರೋ ನಿಮ್ ಕಡೆ ಲೇಬರ್ಗೆಲ್ಲ ಎಷ್ಟ್ ಕೊಡ್ತೀರ ಬ್ರೋ ಒಂದ ದಿನಕ್ಕೆ
ಬ್ರೋ ಏನ್ ಕೇಳ ಬ್ರ ಇಬ್ರರು ಪೂಡ ಬಾಳ್ ದುಡ್ತ ತಗೋತಾರೇ
ಬಾಳ ದುಡ್ಡು ಅಂದ್ರೆ ಎಷ್ಟು ಬ್ರೋ ಒಂದ ದಿನಕ್ಕೆ
ಓ ಆರ್ನೂರು ರೂಪಾಯಿ ಐನೂರು ರೂಪಾಯಿತ ಅಂತಾರೆ ಬ್ರೋ ಜೆಂನ್ಸ ಆದ್ರೆ ಆರ್ನೂರು ರೂಪಾಯೇ ಲೇಡಿಸ್ ಅಂದ್ರೆ ಐನೂರು ರೂಪಾಯಿ.
ಲೇಡಿಸಸ್ ಆದ್ರೆ ಐನೂರು ರೂಪಾಯಿ. ಬ್ರೋ ನಿಮ್ ಕಡೆ ಅಂದ್ರೆ ಹೆವಿ ಜಾಸ್ತಿ ಆಯ್ತು ಬಿಡಿ ಬ್ರೋ ದಿನ ಕೂಲಿ.
ಏನ್ ಮಾಡ್ತೀರ ಬ್ರೋ.
ನಾನ ಏನಾದ್ರು ನಿಮ್ ಸೈಡ್ ಇದಿದ್ರೆ ದಿನ ಸುಮ್ಮನೆ ಕೂಲಿ ಮಾಡ್ಕಂತಾನೇ ಇದ್ದುಬಿಡ್ತಿದ್ದೆ ಬ್ರೋ.
ಹೌದು ಬ್ರೋ ಅದೇನು ನಿಜಾನೇ.
ಅಲ್ಲ ಬ್ರೋ ಬೆಸ್ಟ್ ಕೆಲ್ಸಲ್ಲ ಬ್ರೋ ಒಂದ್ ದಿನಕ್ಕೆ ಆರ್ನೂರು ರೂಪಯಿ ಅಂದ್ರೆ.
ಹಾ
ಆರ್ ಮೂರ್ಲೆ ಹದ್ನೆಂಟು ತಿಂಗಳಿಗೆ ಹದ್ನೆಂಟು ಸಾವಿರ ಆಯ್ತು. ಅವ್ರೇ ಹೆಂಗಿದ್ರು ಮಧ್ಯಾಹ್ನ ಊಟ ಕೊಡ್ತಾರೆ. ಹ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಅಂತಲ್ಲ ಬ್ರೋ ಮಧ್ಯಾಹ್ನವಂತು ಡ್ರಿಂಕ್ಸ್ ಈಗ ಅಮೌಂಟ್ ಕೊಟ್ಟೆ ಕೊಡ್ತಾರೆ. ಹ ಚೆನ್ನಾಗೆ ಇದೇಯಲ್ಲಾ ಬ್ರೋ ಅದೇ ಲೈಫ್
ಹೌದು ಬ್ರೋ.
ಸುಮ್ನೆ ಕೂಲಿ ಮಾಡ್ಕೊಂಡು ತಿನ್ನೋದ್ ಬೆಸ್ಟು ಅನ್ಸತು ಒಂದೊಂದು ಸರಿ.
ಆ ಬ್ರೋ ಇಲ್ಲಿ ನಾವು ಅದನ್ನ ಮಾರ್ಕೆಟ್ ಅಲ್ಲಿ ತಗೊಂಡ್ ಹೋಗಿ ಅದನ್ನ ಹಾಕ್ಬಿಟ್ಟು ಅಲ್ಲಿ ಮತ್ತ ಇವರು. ಇತ್ತರಲ್ಲ ಬ್ರೋ ದಲಾಳಿ ಅಂತ.
ಹಾ
ಅವ್ರ ಬೇರೆ ಅದ್ರಲ್ಲಿ ಅಮೌಂಟ್ ಕೊಡ್ಬೇಬೇಕು ಬ್ರೋ.
ಹೌದು ಬ್ರೋ.
ಹ ಹಿಂಗಾಗಿ ಬ್ರೋ ತುಂಬಾ ಕಷ್ಟ ಇದೆ ಜೀವನ.
ಹ ಏನ್ ಮಾಡ್ತೀರಾ.
ಏನು ಇಲ್ಲಬ್ರೋ ಇನ್ನೇನ್ ಮತ್ತೆ ಹುಟ್ಟಿದ ಮ್ಯಾಗ ಏನಾರ ಮಾಡ್ಲೇಬೇಕಲ್ಲ.
ಹಾ
ಹಾ
ಇನೇನು ಬ್ರೋ
ಮತ್ತೇನಿಲ್ಲ ಬ್ರೋ ಮೋಟ್ರ ಆನ್ ಮಾಡ್ಬೇಕು ಬ್ರೋ ಸರಿ ತಕೊಳ್ಳಿ ಬ್ರೋ ಮಾಡ್ತೀನಿ.
ಹಾ ಸರಿ ತಾಕೋಳಿ ಬ್ರೋ ಹಾಗಾದ್ರೆ.
ಹೌದಾ ಬ್ರೋ.